ಹಲೋ-
ಹಲೋ-
ಹಾ ಏನಿಲ್ಲ ನೋಡು ಕುಂತಿದೇವಿ. ಕುಂತಿದೇವಿ ನಾವು ನೀವ ಏನ್ ಮಾಡಾತೀರಿ.
ನಾವು ಈಗ ನಾಷ್ಟ ಮಾಡಿದ್ವಿ ಚಹಾ ಕೂಡ ಆತಿದ್ದೆ.
ಹಾ ನಮ್ದು ನ ನಾಷ್ಟತಾಯ ನಮ್ದು ನಾಷ್ಟತ ಇನ್ನ ಎಲ್ ನೋಡ್ವಾ ಮಾಡ್ಬೇಕ್ ಈಗ ಸಾಕ್ಷಿ ಓದ್ಲ ನೋಡ್ಸ್. ಸ್ಕೂಲ ಗೇ ಹಕಿ.
ಕೂಲಿಗೆ ಇಲ್ಲ ಅನ್ನಾರ ಏನ್ ಮಾಡತಾರ.
ನಿಮ್ಮಣ್ಣ ಅವರು ಅವ್ರದು ಬೆಂಗಳೂರು ಹೋಗಾರ. ನಾನಾ ಹೋಗಬೇಕಿದೆ ಕುೂಂತೀನ್ ವಾಟ್.
ಹೌದಾ- ಮತ್ತೆ ಎಲ್ಲಾದ್ರೂ ಟ್ರಿಪ್. ನೀವು ಹೋಗಿದ್ರಾ ಅಕ್ಕ.
ಮೊನ್ನೆ ಹೋಗಿದ್ವಿ ನೋಡ್ವಾ ಇದಕ್ಕ ಎದಕ್ ಹೋಗಿದ್ವಿ ಅಂದ್ರ ಮಂಗ್ಗಳೂರ್ ಹೋಗಿದ್ವಿ.
ಮಂಗ್ಳೂರ್ ಹೋಗಿದ್ರ ಅದ ಹೆಂಗ ಹೋಗಿದ್ರಿ ಬಸ್ಸಗ್ ಹೋಗಿದ್ರ ಇಲ್ಲ ವೆಹಕಲ್ ಮಾಡ್ಕ. ಹೋಗಿದ್ರೆ
ಇಲ್ಲ ಕಾರ್ ತಗೊಂಡೋಗಿದ್ವಿ.
ಕಾರ್ ಕಾರ್ ತಗೊಂಡ ಹೋಗಿದ್ರಿ ಹೆಂಗ ಏನ್ ಪ್ಲೇಸ್ ನೋಡ್ ಬಂದ್ರಿ ಅಲ್ಲಿ. ಮಂಗಳೂರ್ ಅಲ್ಲಿ.
ಸಿಕಾಪಟ್ಟೆ ಪ್ಲೇಸ್ ನೋಡಿದವಿ ಬಿಡ್ ಯಾವ್ಯಾವಂತೇಳ ಪ್ಲೇಸ್ ನೆನ್ಪ ಇಲ್ಲ ಅಷ್ಟ್ ಪ್ಲೇಸ್ ನೋಡವಿ. ಟ್ರಕ್ಕಿಂಗ್ ಮಾಡಿದ್ವಿ ಟ್ರಕ್ಕಿಂಗ್ ಮಾಡಿದ್ವಿ. ಆಮೇಲೆ ಬೀಚ್ ಸ್ಟೇ ಮಾಡಿದ್ವಿ. ಆಮೇಲೆ ಊಟಕೆ. ನಾಷ್ಟಕ ಎಲ್ಲಾ ಪ್ರತಿ ಒಂದು. ಆ ಹೊರಗ್ ಹೋಗಿ ಮತ್ತ ಅಲ್ಲಿ ಬೀಚ್ ಈ ಕಡೆ ಬಂದು ಬೀಚ್ನ್ಯಾಗ ಇದ್ವಿ ಅಲ್ಲ. ಸಿಕ್ಕಾಪಟ್ಟ ಎಂಜಾಯ್ ಮಾಡಿದ್ವಿ. .
ಹೌದ ನಾವು ಮಂಗ್ಗಳೂರ್ಗೆ ಹೋಗಿಲ್ಲ ಒಂದ್ಸಲಾನು ಹೋಗಿಲ್ಲ. ಹೋಗ್ಬೇಕು ಹೋಗ್ಬೇಕ ಅಕೋತೀವಿ ಅದು
ಮತ್ತೆ ನಾವು ಮೊನ್ನೆ. ಪ್ಲಾನ್ ಮಾಡಿದ್ವಲ್ ಮತ್ ನೀವ್ ಯಾರು ವಲ್ಲ ಅಂದ್ರ ಅಲ್ಲ. ನೀವು ಒಳ್ಳೆ ಅನಿಲ್ಲ ಒಳ್ಳೆ. ದು ಸಂಬಂದ ನಾವು ಟ್ರಿಪ್ ಅಲ್ಲಿ ಪ್ಲಾನ್ ಮಾಡಿ.
ಅಲ್ಲಿ ಪ್ಲಾನ್ ಮಾಡಿದ್ದ. ಅ ಈ ಸಲ ನೆಕ್ಸ್ಟ್. ನೆಕ್ಸ್ಟ್ ಟೈಮ್ ಹೋಗಂತೊಗೊ ಕಲಲ್ಲಾಪುರ.
ಅದೇ ಕೊಲ್ಲ್ಲಾಪುರ್ ಹೋಗ್ಬೇಕಂತ ಎಷ್ಟ ಗನು ದಿನ ಅನ್ನಕ ಕೋಲಾಪುರ್ ಹೋಗಿ.
ಈ ಸಂಡೆ ಆದ್ರೂ ಹೋಗೋಣ ತಗೋ ಫ್ರೀ ಮಾಡ್ಕೊರಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಗೋಕರ್ನ. ಕೆ ಡೈರೆಕ್ಟ್ ಬಸ್ ಇದೆ. ಗೋಕರ್ಣಕ್ಕೆ ಹೋಗ್ಬೋುದು ಇಲ್ಲಾದ್ರೆ ಅಲ್ಲಿ ಈಗ ಮಳೆ ಬರ್ತಿದೆ ಅಲ್ವಾ. ಅಲ್ಲೆಲ್ಲಾ ನೀರ್. ಚೆನ್ನಾಗಿರುತ್ತೆ. ಮತ್ತೆ ಟೆಂಪಲ್ಲ ಇದೆ ಹಾ ಮತ್ತೆ ಬೀಚ್ ಇದೆ.
ಅಲ್ಲ ಬೀಚ್ ಬಂದ ಇರುತ್ತೆ. ತೇನೋ ಅಂತ.
ಅವದ. ರಾ ಅಂದ್ರೆ ಗೋಕರ್ಣಕ್ಕೆ ಡೈರೆಕ್ಟ್. ಬಸ್ ಇತ್ತಲ್ಲಾ ಇಲ್ಲಿ.
ಬಸ್ ಐತಿ ಆದ್ರ ಈ ಮಳೆ. ಟೈಮ್ನಾಗ ಇದು ಬೀಚ್ಗಳು ಎಲ್ಲಾ ಬಂದಿರ್ತಾವ.
ಹೌದಕ್ಕ ಹಂಗಾದ್ರೆ ಬೇರೆ ಗುಡಿ ಪ್ಲೇಸ್ ಇದು ಮಂತ್ರಾಲಯ ಅಂತ. ನೋಡಿದೀವಿ.
ನೋಡಿದ್ವಿ ಇಲ್ಲ ಮಂತ್ರಾಲಯ. ಹೋಗ್ಬೇಕ ಹೆಂಗ ಹೋಗ್ಬೇಕಂದ್ರ ಶನಿವಾರ ನೈಟ್ ಹೋದ್ರು. ನಾವು ಸಂಡೇ ವಾಪಸ್. ಬರ್ಬೇಕ ಆತರ ಹೋಗ್ಬೇಕ.
ಡೈರೆಕ್ಟ್ ಬಸ್ ಇದೆ ಬೇಕಾದ್ರೆ ಇಲ್ಲ ಟ್ರೇನ್ ಇದೆ. ಟ್ರೈನ್ ಫೆಸಿಲಿಟಿನೂ ಇದೆ.
ಈಗ ನಾವು ಬಸ್ ಬಸ್ಸಗ್ ಹೋಗ್ಬೇಕಂತ ಅನ್ಕೊಂಡ್ರ ಯಾವ ತರಕತಿ. ಅಂತಂದ್ರೆ ಬೆಳಗ್ಗೆ ಹೋಗ್ಬೇಕು ನಾವು.
ಬೆಳಿಗ್ಗೆ ಹೋದ್ರೆ ನೈಟ್ ಮೂಡ್ತೀವಿ ಮತ್ತ. ಒಂದ ಸ್ಟೇ ಆಗುತ್ತೆ ಮತ್ತ ಹುಡುಗ ಸಾಕ್ಷಿ ಸ್ಕೂಲ್ ಇದೆ ಸೊ ಅದಕ್ಕ ನೈಟ್ ಅಂದ್ರೆ ನಾ. ಟ್ರನೆಗ್ ಹೋಗ್ಬೇಕು.
ಹಾ ಶನಿವಾರ ಯಾಕಂದ್ರ. ಹಾಫ್ದವು ಇರ್ತ್ತೆ. ತಲಾ ನಡೀತತಿ ಬ ಮಿಸ್ಟ್ಲಿ. ಟ್ರೈನ್ ಬುಕ್ ಮಾಡ್ಕೊಂಡು. ಹ ಮತ್ತೆ ಇದಕ್ ಹೋದ ಆದ್ರ ನಡಿತೇತಿ ನೈಟ್ ಟ್ರೇನ್ ಕ. ಅಂದ್ರೆ ನಾವು ಸ ಡೇ ರೀಚ್ ಆಗ್ತೇವಿ ಬೆಳಿಗ್ಗೆ. ಆಹ ಆ ಒಂದ ದಿನ ಅಡ್ಡಾಡ್ತೀವಿ ಬೇಕಂದ್ರ ನಡ್ಯಕ್ ನಡಿತ.
ಹ ಅಷ್ಟೇ ಮಾಡೋಣ ಇಲ್ಲಾದ್ರೆ ಕೊಲ್ಲಾಪುರ್ ಅದು ಸಮನೀಪ್ ಆಗುತ್ತೆ ಸಿಕ್ಸ್ ಅವರ್ ಸೆವೆನ್ ಅವರ್. ಜೋರ್ನಿ ಆಗುತ್ತೆ. ನಾವು ಶನಿವಾರ ನೈಟ್ ಬಿಟ್ಟ. ನಡತದೆ ಅಂದ್ರೆ ಸಂಡೆ ನೈಟ್ ಅನ್ನೋತ್ಲಿ ಬರ್ತೀವಿ. ಮತ್ತೆ ಅವಳಿಗೆ ಮಂಡೆ ಸ್ಕೂಲ್ ಗೇ ಹೋಗಕು ಅನು
ಹ ನಂಗೆ ಅದೇ ಆದ. ಅದೇ ಇಂಪಾರ್ಟೆಂಟ್ ಯಾಕಂದೆ ಸ್ಕೂಲ್ ಬಿಡಸೋಂಗೆ ಇಲ್ಲಿ. ಸರಿ ಯಾಕಂದ್ರೆ ಹೆವಿ ಅ ಹೆವಿ ಕ್ಲಾಸಸ್ ಇರ್ತವು ಅದ್ಕ ಸುಮ್ಮ್ನೆ ಬ್ಯಾಡ್ ಅಂತ.
ಕ್ಲಸ್. ಸಿಲ್ಲಬಸ್ ಜಾಸ್ತಿ.
ಜಾಸ್ತಿ ಹಾ ಒಂದ ದಿನ ಸ್ಕೂಲ್. ಬಿಡಿಸಿದ್ರೆ ಸಿಕ್ಕಾ ಬಟ್ಟಿ ಮಾತಾಡ್ತಾರ ಸ್ಕೂಲ್ ಟೀಚರ್ಸ್ಗಳೆಲ್ಲಾ ಸುಮ್ನೆ ಸಮಸ್ಯ ಆಗುದ್ ಬೇಡ. ನಮ್ಗೆ ಹೆಂಗದ್ರೆ ಸಂಡೆ ಹೆಂಗ. ಹೆಂಗಂದ್ರು ಇದಾರತ್ತೆ. ಸಂಡೆ ಅನ್ಕೂಲ್ ನೋಡ್ಕೊಂಡು. ಹೋಗ್ಬಟ್ಟು. ಆತತ.
ಹೌದಾ ಅಕ್ಕ. ಅಷ್ಟೆ ಮಾಡಬೇಕ್ ನೋಡು.
ನಾವು ಮೊನ್ನೆ ಒಂದ ಟ್ರಕ್ಕಿಂಗ್ ಹೋಗಿದ್ವಿ.
ಹ ಅಕ್ಕ. ಎಲ್ಲಿ ಹೋಗಿದ್ರೀ ಇಲ್ಲೂ ಕೊ ಹ್ಮ. ಕೊಡಚ ಆದ್ರಿ ಇನ್ನೊಂದ್ ನರ್ಗುಂದ ಕೊಡಚಾದ್ ಇಲ್ಲಿ ಅಷ್ಟ ಅಕ್ಕ ಸನೀಪ್ ಇನ್ನೊಂದ. ಕೊಡಚಾದ್ರಿ ಕೊಡ್ಚಾದ್ರಿ ಅಂತಾರಲ್ಲ ಅ ಅದ್ರ್ ಪ್ಲೇಸ್ ಬಗ್ಗೆ ಗೊತ್ತ.
ಹ್ಮ್ ಆ ಪ್ಲೇಸ್ ಬಗ್ಗೆ ನಂಗ ಏನ್ ಗೊತ್ತಲ್. ಬಿಡ್ ಅಲ್ಲಿ ಏನು ನಾವ್ ಹೋಗಿಲ್ಲ ಸನ ಸನೆ ಪ್ಲೇಸ್ ಅಂಕರಿ ಯಾವ. ಗೊತ್ತಿಲ್ಲಾ. ಆ ಬಗಾನ ಅಲ್ಲಾರ ಹೋಗ. ಒತ್ರಿ ಮೋಸ್ಟ್ಲಿ ಇಲ್ಲೇ ಇಲ್ಲೊಂದ ನಮ್ಮ ಧಾರವಾಡ ಸೈಡ್ ಇದು ಅಡ್ವೆಂಚರ್. ಪ್ಲೇಸ್ ಅಂತ ಓಪನ್ ಆಗೇತಿ ಈಗ ಅಂದ್ರೆ ಮೊದ್ಲ ಮೊದ್ನ ಇತ್ತತದ. ಅಡ್ವೆಂಚರ್ ಬೇಸ್ ಅಂತ್ ಹೇಳಿ ಆದ್ರೆ ಈಗ್ ಅದೇ ಹೊಸ ಟ್ರೆಂಡ್ ಮಾಡ್ಯಾರ್ ಯಾವ್ ತರ ಅಂದ್ರ ಅ ಇವು ನೀರಿನೊಳಗ್ ಇ ಮ್ಯಾಲಿಂದ್ ಬರ್ತಾವಲ್ಲವ್
ಹೌದಕ್ಕ ಹೌದ್ ದು ಆಟ ಆಡಾಕದು ಎಲ್ಲ ಗೇಮ್ಸ್ ಎಲ್ಲಾ ಇರುತ್ತಾ.
ಚೆನ್ನಾಗ್ದಾವೋ
ಹೌದ
ಅದಕ್ಕ ಹ ಅಲ್ ಸಂಡೆ ಮಾತ್ರ ಹೋದ್ರ ಸಿಕ್ಕಬಡಿ ಎಂಜಾಯ್ ಮಾಡ್ತೀವಿ ಹೋದ್ರ ಹಾ
ಗ
ಹೋಗೋದು ಆದ್ರೆ ಏಳ್ನೂರ ಸೆವೆನ್ ಫಿಫ್ಟಿನ ಫೀಸ್ ಐತದ್
ಫೀಸ್ ಏನ್ ನಡೆಯುತ್ತೆ ಬಿಡ ಅಷ್ಟ ಅಂದ್ರೆ ಮತ್ತ್ ಅಲ್ಲಿ ಹೋದ್ರೆ ಅಲ್ಲೇನ ಅಷ್ಟ್ ವುಟ್ ಊ ಎಲ್ಲಾ ಕೊಡ್ತಾರಲ್ಲ
ಮಧ್ಯಾಹ್ನ ಊಟ ಸಾಯಂಕಾಲ ಸ್ನಾಯಕ್ಸ್ ಕೊಟ್
ಅಲ್ಲಾದ್ರೂ ಹೋಗ್ಬೇಕ್ ನೋಡಕ್ಕ್ ಈ ಸಂಡೇ ಎಲ್ಲಾದ್ ಒಟ್ಟ್
ಮಸ್ ಹೋಗೋಣ ಅಂದ್ರ ಸೌಮ್ಯಂದ್ ಫಿಕ್ಸ್ ಮಾಡ್ರರಿ ಮಾಡಿ ಶನಿವಾರ್ ದಿನ ನಮ್ಮ್ ಮನೆಗೆ ಬರ್ರಿ ಸೋಮವಾರ ದಿನ ಇದು ಸಂಡೆ ದಿನ
ಹೌದಕ್ಕ ಹ ಅಷ್ಟ್ ಮಾಡ್ಬೇಕಕ್ ನೋಡಕ್ ಅಂದ್ರೆ ನಿಮ್ ಮನೆ ಅಲ್ಲಿಂದ್ರೆ ನಿಮ್ಗ ಬಸ್ ಅದು ಅನುಕೂಲ ಇದೆಯಾ
ನಾಲ್ಕು ಅನುಕೂಲ ಇದೆ ಹ ಇಲ್ಲಿಂದ ಬರ್ರ ಆಯ್ತ್ ಕಿಲೋಮೀರ್ ಹತ್ತ್ ಕಿಲೋಮೀಟರ್ ಅಷ್ಟೇ ಇದೇ ಅ ಹಾ
ಹೋಗೋಣ್ ಇಲ್ಲಾದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡ್ಬೇಕ್ ನೋಡ್ಬೇಕನ್ನ್ ಅನ್ಕೊಂಡು ಬಾಳ್ ದಿನ ಆಯ್ತ್
ನಮ್ಮ್ ಮನಗೆ ಬರ್ಬೇಕು ಇಲ್ಲಿ ಇಲ್ಲಿಂದ್ ಟ್ರೈನ್ ಬುಕ್ ಮಾಡಿದ್ರೆ ಇಲ್ಲಿಂದರ ಹೋಗು ಡ್ರಿ
ಹ್ಮ್ ಅದೇಕ್ಕ ಅಷ್ಟೆ ಹಾ ಶನಿವಾರ ನೈಟ್ ಗ ಬಿಟ್ರು ನಡೀತದ ಅಕಿದು ಆಫೀಸ್ ಮುಗಿತದ. ಅಲ್ಲಿಂತ್ರ ಅಕಿ ಡೈರೆಕ್ಟ್ ಬಂದ್ರ ಆಗುತ್ತೆ
ಆಗತ್ತೆ.
ಅಷ್ಟ್ ಮಾಡಕಂತ. ಹೌದ ಅಂದ್ಲು ಅಕಿ ಹೋಗಿದ್ದೆ ಅಂತ ಅಂದ, ನಾನು ಅದೇ ಗೋಕರ್ನ ಹೋಗೋಣ ಗೋಕರ್ಣ ಹೋಗ
ಸಿಕ್ಕಾಪಟ್ಟಿ ಬೇಜಾರಾಗತ್ತ ತ್ರಿ ಶ್ರುತಿ ಸಾಲ್ ಚಾಲುವಾಗಿಂದ ಮೈಂಡ್ ಹೆಂಗ ಆಗ್ಬಿಟ್ಟತೈ
ಅದಕ್ಕೆ ಎಲ್ಲರ ಟ್ರಿಪ್
ಟ್ರಿಪ್ ಹೋಗ್ಬೇಕ, ಹ ಹ ಇಲ್ಲ ಹೋಗೋಣ ಅಂದ್ರೆ ಹೋಗೋಣ ಫಿಕ್ಸ್ ಮಾಡ್ಕೋರಿ ಹೋಗಣ ಮನ್ನೆನ ಹೋಗ್ಬೇಕನ್ನೋ ಪ್ಲಾನ್ ಇತ್
ಅದೇ ನಾನು ಹೇಳ್ ಹೇಳ್ದೆ ಸೌಮ್ಯಗೆ ಅಕೀ ಗೋಕರ್ಣೋಗ. ಹೋಗ ನಮ್ ವ ಇದ್ ಕೊಲ್ಲಾಪುರ್ ಕಿನ ಗೋಕರ್ಣ ಅಂದ್ರೆ ಡೈರೆಕ್ಟ್ ಬಸ್ ಇದೆ ಅದೇ ಬಸ್ಸಿಗೆ ಹೋಗಿ ಅದೇ ಬಸ್. ತ್ತಿಗ ಬರ್ಕಾ ಬರಾಕು ಅನುಕೂಲಾ ಆಗುತ್ತೆ ಅಂದ್ಲೂ ಹ.
ಆಹ್ಹಾ. ಗೋಕರ್ನ ಒಂದ್ಸಲಸ್ ಚೆಕ್ ಮಾಡ್ಕೊರಿ.
ತ್ತಲ್ಲಾ ಎಲ್. ನೀ ಹೋಗಿಲ್ಲಾ ಅದೇ ಅಂಚನಾದ್ರಿ ಬಿಟ್ಟ ಬೆಟ್ಟ ಹೋಗಿದ್ದೆ ಲಾಸ್ಟ ನಾನಂತೂ ನೀವಿ ಇನ್ನು ಹೋವಾದ್ ಹೋಗಾದ್ರು ಬಂದ್ವಿ ಹಾ ಹಾ.
ಸಿಕ್ಕಾಪಟ್ಟೆೆಯನ್.
ಹಾ ಅದಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಹೋಗ್ಬೇಕು ಆಕಿಗೆ ಹೊದ ಸನ್. ದ್ಯಾ ಆ ಸಂಡೆನೇ ಹೇಳಿದ್ದೆ ಹೋಗ್. ವನ್ನಾಲೇ ಅಂತಂದು ಹೋಗೋನಾ ಅಂತಂದ. ಅಂದು ಅದಕ್ಕೆ ಅಕಿ ಅ ನಿಮ್ಮ್ ಮನೆಯಲ್ಲಿ ಪೂಜೆ ಇತ್ತಂತಲ್ಲಾ.
ಹೌದು ಪೂಜೆ ಇತ್ತು ನಮ್ಮ ಮನೇ. ದ್ವೇ ಅವುಳ ಸಬಂಧೆ ಪೂಜೆ ಇತ್ತು ಮತ್ತ ಸುಮ್ನೆ ಯ್ಯಾಡ್. ರಜಾ ಆಗಿದ್.
ಅದಕ್ಕ ಅಕಿವ ಪೂಜೆ ಇದೆಬ. ಬೇಡಾ ಅಂತಂದ್ಲು. ಅದಕ್. ಕ್ಕೆ ನೆಕ್ಸ್ಟ್ ಯಾವಾಗಾದ್ರು ಹೋಗೋನಾ ಅಂತಿದ್ಲು ಈಗ ಮತ್. ತ್ತೇ ಎಲ್ಲಾ ಮುಗ್ದಿದೆ ಅಲ್ವಾ ಓಸ್.
ಹ್ಮ್ ಈದ್ ಈ ಸಂಡೆ ಆದ್ರೆ ಹೋಗೋಣ ಈಗ. ದಿನನ್ ಸಂಡೆ ಅಂದ್ರೆ ಮತ್ತ್ ಎಕ್ಸಾಮ್ ಬರ್ತಾವ್ ಸ್ಕೂಲ್ ಎಕ್ಸಾಮ್ ಬಂದ್ರೆ ಮತ್ತ್
ಮತ್ತ್ ಅವಳಿಗೆ ಓದಿಸ್ಬೇಕಲ್ವಾ ಅದಕ್ಕೆ ಹ್ಮ್ ಈಗ ಇದೇ ಸಂಡೇನ ಪ್ಲಾನ್ ಮಾಡ್ಬಿಟ್ರಿ ಹೋಗಕ್ ಬರತ್ತೆ ಹ ಗೋಕರ್ನ ಇಲ್ಲಾಂದ್ರೆ ಕೊಲ್ಲ
ನೀವೇ ಇಬ್ರು ಪ್ಲಾನ್ ಮಾಡೋದ್ ನೋ ನಮ್ ಕಡೆಯಿಂದ್ ಏನ್ ಇಲ್ಲಿ
ನಾ ಈಗ್ ಬರೀ ಬರ್ ಬರ ಬರ ರೆಡಿನ ಕ್ಕ
ಹ್ಮ್ ಅದೇ ನೀವ ನೋಡ್ರಿಬರು ಏನ್ ಆಾಕನ್ ಕೇಳ ಏನ್ ಮಾಡ್ತಾಳ ಹ ಹೋಗಣಂದ್ರ ಹೋಗ ಹೋಗ್ ಫಿಕ್ಸ್ ಮಾಡಬಿಡೋಣನ್ರಿ ಇಲ್ಲೇ ಶನಿವಾರ್ ನೈಟ್ ಇ ಬಂದ್ರ ಅಂದ್ರ ಇ ಒಂದ್ ಸ್ವಪ್ ಚುಮಾರಿ ಗಿಮರಿ ಏನ್ರ ಮಾಡ್ಕೊಂಡ್ರಿ
ಹಾ
ಮಾಡ್ಕೊಂಡ್ ಬೇಕ್ ಯಾಕಂದ್ರೆ ಒಂದ್ರಗ್ ಒಂದ್ ಊಟ ಮಾಡಕ್ ಬತ್ತೆ
ಅಷ್ಟ್ ಮಾಡೋಣಂತೆ ಹಕ್ಕ್ ಇವ್ರು ಹುಷಾ ಮನೆ ಅ ಬರ್ತಾರೆ ಅನ್ಸುತ್ತೆ.
ಬರ್ತಾಳಾ ಅದೇ ನೋಡ್ಬೇಕು ಒಂದ್ ಸ್ವಲ್ಪ ನೋಡ್ಬೇಕು ವಿಚಾರ ಮಾಡ್ಬೇಕು ಕ್ಕೆ ಬಕ್ಕೆ ಹೋದ್ರ ನಾವು ನಾನು ನೀನು ಮತ್ತ್ ಶ್ವೇತಾ ಬರ್ತಾ
ಶ್ವೇತಾ ಹಬ್ಬರ್ತ್ ಅಂದಿತ್ಲಾ ಅಕ್ಕಿಗೂ ಇವ್ ಒಂದ್ಸಲ ಕಾಲ್ ಮಾಡಿ, ಉಪಸ್ಥ ಸೌಮ್ಯ ಕಾಲ್ ಮಾಡಿ ಮಾಡಿ ಕ್ಯಾನ್ಫೋರ್ಮ ಮಾಡಿ, ಎಲೋನ. ಆಮೇಲೆ ಅವಳ, ಪ್ರಾಣಕ್ಕೆ ಗಡ್, ಈ, ಈ, ಚೂಮನೇನಾ ರೆಸ್ಟ್ ತೊಗಲ್ ರೆಸ್ಟ್ ತೊಹೋಳ ಅಂತಾಳ
ಹಾ ರೆಷ್ಟ. ರೆಸ್ಟ್ ಆಗಲ್ಲ ಅಂದ್ರೆ ಬೆಳಗ್ಗೆನ ಹೋಗ್ಬಿಡ್ತಾಳ ಹೋಗಿ ಜರ್ನಿ ಮಾಡಿ ಬ್ಯಾಸ್ರ,
ಬ ಹ ಅದಕ್ಕೆ ಸಂಡೇವಾ ಹ್ಮ್ ಅಕಿನನ್ನು ಆಫೀಸ್ ಬಿಡ್ತ ಏನ್ ಬಿಡ್ತ, ಮತ್ತೆ ನಾನ್ ಆತಿದ್ಲು ಏನ್ ಮಾಡ್ತಾರ ಏನು?
ಹೇಳಿದಾವ ನೀನ್ ಮುಂದ.
ಇಲ್ಲ ಬಿಡ್, ಬಿಟ್ರೆ ಬಿಡ್ಬೇಕು. ಕ ಬಿಡು ಬಿಡು ಅಂದಿದಾರ ಅಂತಲ್ಲ?
ಹ್ಮ್ ಅಂದಾರೆ ಮ್ಯಾನಿಗ,
ನೋಡಣ, ಏನ್ ಮಾಡತಲ್ ಗೊತ್ತಿಲ್ಲ.
ಹ್ಮ್. ಅದ ಈಗ ಕೆಲ್ಸಕ್ ಹೋಗೋತ್ನಾಗ ದುಡ್ ಇರ್ತವಲ್ಲಾ ಸುಮ್ ಅಡ್ಡಾಡಕ್ ಅನ್ಕೂಲ್ ಇರ್ತೈತಿ. ಎಲ್ಲಾ, ಅಂದ್ರ ನಾವೇಏನ್ ಖರ್ಚ ಮಾಡಲ್ಲ, ಅಂತ, ತರ್ಲಾ. ಆಕ್ಕಿ ಸ್ವಾಭಿಮಾನಕ್ ಪೇಟ್ಟ, ಕೊಡ್ಬಾರ್ದ ಅನ್ನದಷ್ಟು. ಈಗ ಅವ್ರವ್ರ್ದ ಸ್ವಾಭಿಮಾನ ಇರ್ತಾ. ತ್ಯಾಅವರು ಖರ್ಚು. ಮಾಡ್ಕೊಂತ ಆರಾಮ್ ಇರ್ತಾರಾ, ಈಗ ಸುಮ್ನೆ ಹಂಗ್ ಬಿಟ್ಟು ಕೊಡ್ಲೇನ? ಟ್ರಾಸ್ ಆಕ್ಯತೆ. ಆಕೆಗ್ಯ ಸುಮ್ ಹ್ಮ್.
ಅವಳಿಗೇಏನು ಬಿಡ ಮನಸಿಲ್ಲ ಆಕ್ಕ ಹ್ಮ. ಮತ್ತೆ ಏನ್ ಮಾಡೋದು. ಅವ್ರ ದೊಡ್ಡಮ್ಮ ಅದು ಬಿಡು ಬಿಡು ಅಂತಿದಾರ. ಅದಕ್ಕೆ ಆ್ರ ಅದಕ್ಕೆ ಈ ಸಂಡೆ ಎಲ್ಲ. ೋಗ ಬರೋಣ.
ಹೋಗ್ ಬರಣ ಹೋಗ್ ಬರೋಣ ಹೋಗ್ ಬರ ಒಟ್ಟ ಒಂ ಪ್ಲೇಸ್ ಬುಕ್ ಮಾಡನ. ಅಲ್ಲಾರ ಹೋಗನ ಇಲ್ಲರ ಹೋಗನ ಇಲ್ಲಾರ ಹೋಗನ ಒಟ್ಟ ಒಟ್ಟ ಒಂದ ದಿನ ಹೋಗೋಣ ನಾನ ಊರಿಗೆ ಬರ್ಬೇಕಂ ಕೊಂಡಿದ್ದೆ ಈ ಸಂಡೆ. ಅಂದ್ರೆ ಹೆಂಗಂದ್ರು. ಹಬ್ಬ ಇತಲ್ಲ ಶುಕ್ರಾರ ಹೆಂ ಹೆಂಗ ಅಂದ್ರ ಸ್ಕೂಲ್ ಸೂಟಿ ಬಂದಿತ್ತು. ಆ ವಿಚಾರ ಮಾಡಿದ್ರಾ ಹೋದ್ರತು ಊರಿಗಿನ. ಹೋದ್ರ ಎಲ್ಲಾರ ಫಿಕ್ಸ್. ಮಾಡಿದ್ರ ಆತು ಹೋಗಿ ಅವ್ರು ಕೂಡ ಮಾತಾಡ್ಕೊಂಡು ಫಿಕ್ಸ್.
ಅಷ್ಟ್ ಮಾಡಕ್ಕ ಶುಕ್ರವಾರ ಬಾ ಅಕ್ಕ ನೀನು. ಬಂದ್ ಫಿಕ್ಸ್ ಮಾಡು ಸೌಮ್ಯಾಗ. ಫಸ್ಟ್ ನೀನ ಕೇಳು. ಬಿಡ ನಾ ಕೇಳ್ ನಾನ್ ಕೇಳ್ದಕ್ಕಿನ ನೀನೆ
ಮಧ್ಯಾಹ್ನ ಕಾಲ್ ಮಾಡತೀನಿ ಇವತ್ತ. ಆಕಿಗೆ ಕಾಲ್ ಮಾಡಿ ಹೋಗುದು ವಿಚಾರ ಮಾತಾಡೋಣ ಅಂತ ಹಾ ಹ ಹಾ.
ನೋಡು ಎಷ್ಟು ಮಾಡಿದಾವ. ಈಗ ಹೋಗಕ್ ಬರುತ್ತೆ ಹಾ ಅದ್ಕೆ ಈಗ ಹೋಗಕ್ ಬರುತ್.
ಹಾ ಹೇಳಿದ್ದೀನಿ ಈಗ. ಹ ಹೋಸಂಡೆ ನಾ ಏನು ಮಾ ಇದು ಮಾಡಿಲ್ಲ ಅಕ್ಕಿಗೆ. ಏ ಅದೇ ಈ ಸರಿ. ನೋಡೊಣು ಹೋಗ ಹೋಗದಾದ್ರೂ ಹೋಗೋಣ ಅಂತ
ಆಯ್ತು ಅಕ್ಕ ಇಡ್ಲಿ ಅಕ್ಕ ಹಂಡಾ.